ಹಾ ಹಾ ಕೇಳಸ್ತತೆ ಅಕ್ಕ ಏನ ಅಕ್ಕ ಏನ್ ಮಾಡ್ತಾ ಇದ್ದೀರಿ
ಹ್ಮ ವಾಕಿಂಗ್ ಮಾಡ್ತಾ ಇದ್ದೆ ಗಂಜಿ ಕುಡದೆ ಹ್ಮ ರಾಗಿ ಗಂಜಿ
ರಾಗಿ ಗಂಜಿ ಮಾಡಿದ್ರಾ
ಹು ಹಾ ಏನೋ ಅನ್ನ ಹ ಬಿಡ್ತಿದಿನಿ ಇಷ್ಟೊತ್ನಾಗ ತಿನ್ಬಾರ್ದ ಅಂತ ರಾಗಿ ಗಂಜಿ ಕುಡಿಕತ್ತೀನಿ ಇವತ್ತಲಿಂದ ಸ್ಟಾರ್ ಮಾಡಿನಿ
ಹೌದಾ
ಹು ನಿಮ್ದ ಆಯ್ತಾ ಊಟ ಊಟ ಊಟ ಆಯ್ತಾ
ಹ್ಮ ಆಯ್ತ್ರಿ ನಮ್ದು ಊಟ ಆಯ್ತ್ರಿ
ಹ್ಮ್ ಏನ್ ಮಾಡಿದ್ರರಿ
ನಾವು ನಿನ್ನೆ ನಮ್ಮ ಮನೆಯವ್ರಗ್ ಬರ್ತಡೆ ಐತೆ ಅಂತ ಹೋಳ್ಗೆ ಮಾಡಿದ್ದೀವರಿ
ಅಬಬಬಾ ಹು
ಹೇ ಮಾಡಿದ್ವಿ ಸಾಂಬಾರು ಹೋಳ್ಗೆ ಸಾಂಬಾರು ಬದ್ನೇಕಾಯಿ ಪಲ್ಯ ಸೋಂಡಿಗಿ
ನಾವು ಬರ್ತಿದ್ವಲ್ಲ ಹೇಳಿದ್ರೆ
ಹ್ಮ
ತಿನಕ ಹ -ಬರ್ತಿದ್ವಿ ಏನ್ ಬರ್ಬಾರ್ದ ತಿನಾಕೆ
ಹಾಗಲ್ರರಿ ನೀವ್ ಬರ್ತನಂದ್ರೆ ಫೇಶಿಯಲ್ ಮಾಡ ಹಷ್ಟ
ಹಾ -ನಿಮ್ಮ ಮನೆಯವರು ಬರ್ತಾಳೆ ನೋಡ್ ದ್ವಿ ಏನಾನನ್ ಗಿಫ್ಟ್ ಕೊಡ್ತಿದ್ವಿ.
ಹ್ಮ -ಬರವಂತ್ರಿ ಬರವಂತ್ರಿ ನೆಕ್ಸ್ಟ್ ಯಾರ ಹಂಗಂದ್ರ ನೀವು ಎಲ್ಲಾ ನೀವ ಬಂದ್ರಿ ಮಣ್ಣಾರಗ್ ಮಾಡಿಬ ಬಿಡಂತ್ರಿ
ಹ
ಹ್ಮ್ ಹ್ಮ್- ಇನ್ನೇನ ಇಲ್ಲ ನೋಡ್ರಿ ಅದಾಯ ಮಾಡಿದ್ವಿ ಮತ್ತೆ -ಇ -ಬೆಂಡೆಕಾಯಿ ಫ್ರೈ ಮಾಡಿದ್ಅ
ಹ
ಅದು ಒಂದು ಫಷಿಯಲ್ ಇತ್ತು ನೋಡ್ರಿ ಅಷ್ಟ ಇವೇನ್ ಹೋಳ್ಗೆ ಎಲ್ಲಾ ಹಂಗೆ ಫೇಷಿಯಲ್ ಆಗಿ ಅಂದ್ರೆ ವತ್ ಬೆಂಡೆ -ಫ್ರೈ -ಮಾಡಿದ್ ನೋಡ್ರಿ
ಹೌದೇನಾ ನನ್ಗೆ ಇಷ್ಟ ಬೆಂಡೆಕಾಯಿ ಪ್ರೈ ಅಂದ್ರೆ
ಹ್ಮ್
ಇನ್ನೇ ನಮ್ಮ ಎಲ್ಲೂ ಹೋಗಿಲ್ಲ ದೇವಸ್ಥಾನಕ್ಕ ಎಲ್ಲಿ ನೀವು.
ಇವತ್ತು ಶುಕ್ರವಾರ ಅಲ್ರರಿ ಎಲ್ಲಂ ಗುಡಿಗ ಹ ಬಂದೆ ನೋಡ್ರಿ
ಹಾ
ಎಲ್ಲಮ ಗುಡಗ್ ಹೋಗ್ ಬಂದು ಬೆಳಗ್ಗೆ ನಾವ ಹೋಗ್ ಬಂದೀನಿ. ಆಲ್ ದೇಶಲ್- ಹ -ಹೋಗಿದ್ದೆ ಎಲ್ಲ ಎಲ್ಲಮ್ಮ ಗುಡ್ಕ್ ಹೋಗಿದ್ವಿ.
ಹೌದಏಲ ಮಗ
ಹಾ ಸವದತ್ತ ಅಲ್ಲಾಮ್ರರಿ ಅಲ್ಲಿಗೆ ಹೋಗಿದ್ವಿ
ಹಾ- ಹೆಂಗ ಹೋದ್ರಿ
ಅ- ನಾವು ಮತ್ತೆ ನಮ್ದು -ಉ- ಅಕ್ಕ ತಂಗಿ ನನ್ನ ತಮಗ ಕೊಟ್ಟಾರಿ. ಹಲೋ
ಹಾ
ಅದಕ್ಕ ಅವ್ರ ಬೇಬಿ -ಊ -ಜವಳಿ ಇದವ್ರೀ ಗುಡ್ಡದಾಗ ಎಲ್ಲಮ ಗುಡ್ಡದಾಗ. ಅದು ಎಲ್ಲ ಕುಡ್ದಾಗ ಜವಳ ಇದ್ದವ್ರೀ ಅವರು. ಅದಕ್ಕ ಅವ್ರ್ದಂತ. ಜವಳ ತ್ಸಕಕ್ ಹೋಗಿದೀವಿ ನೋಡ್ರ ನಾವವುಬ್ ಅಕ್ಕ ತಂಗಿ ಅಣ್ಣ ತಮ್ಮ್ನ ಮಾಡ್ಕೊಂಡಿವವಿ.
ಹೌದೇನಾ.
ಹ್ಮ್ -ಇಬ್ರು ಆಕ ತಂಗಿನ ಒಲ್. ಸ್ವಂತ ಅಕ್ಕ ತಂಗ್ಯಾರನ ಅಣ್ಣ ಒಂದ ಮನೆಗೆ ಕೊಟ್ರ ನಮನ ಅಕ್ಕ ತಂಗ್ಯಾರನ.
ಹಾ -ಬೇಷ್ ಬಿಡಂಗಾದ್ರೆ ಯಾರ್ದು.
ಆಕಿಗೆ ಅವಘ ಇಲ್ಲ -ರೀ -ನಾವವು ಇಲ್ಲೇ ಇದಿವವಿ ಅವ್ರು ಬೆಳಗೋದಾಗದಾರ ನಾವ -ಇ- ಹೊಸ್ಪೆ
ಹೌದೌದು
ಅವ್ರಿಗೆ ಟ್ವಿನ್ಸ್ ಬೇಬಿ ಆಗಿ ಅವರು ಮೊನ್ನೆ ಒಂದ್ ವರ್ಷ ಆಯ್ತ್ರಿ ಆಯ್ತ.
ಹಬ್ಬಬ್ಬಬ್ಬ- ಹ್ಮ -ಗಂಡು ಹೆಣ್ಣು.
ಒಂದ್ ಹೆಣ್ಣು ಒಂದ್ ಗಂಡ್ರಿ.
ಹ- ದಾರಿಲ್ ಬಿುಡಿ ಅಂದ ಸಲ
ಹ್ಮ -ಹಾಗ್ಯಾರ ಅಲ್ಲೇ ವರ್ಸದ್ ಬರ್ತಡ ಆತ್ರಿ ಇದ. ತಿಂಗಳ ಎಂಟನೇತಾರೀಕಿಗೆ ಮೂವತ್ತು ತಿಂಗಳ ಎಂಟನೇ ತಾರೀಕಿಗೆ ಆಯ್ತು. ಹ- ಇದು ಬೈಕ್ನಾಗ ಹೋಗಿದ್ದೀವ್ರಿ ಬೈಕ್ ಬೈಕ್.
ನಿಮ್ಮ -ಗೆ
ಹಾ- ಇಲ್ಲಿ ಹೊಸಪೇಟೆಲ್ಲಿದ್ದ ನೂರಾ ಐವತ್ ಕಿಲೋಮೀಟರ್ ಆಗತ್ರಿ.
ಹೌದೇಳು
ಹ- ಹಂಗಿಂದ ಅವರು ಬೆಳಗಾವ್ಲಿದ್ದ ವ್ಯಾನ್ ಮಡ್ಕೆ ಬಂದಿದ್ರು.
ಹೌದೇನಾ ಹ್ಮ ನಾನು ಹೋಗಿದ್ದೆ ಒಂದ್ಸಲ ಮೊನ್ನೆ ನಮ್ಮ ಅತ್ತ ಅತ್ತೆ ಕರ್ಕೊಂಡ ಹೋಗಿದ್ಲ ಹ ನಮ್ಮ ಅತ್ತೆ ಕರ್ಕೊಂಡ ಹೋಗಿದ್ಲ ಬಸ್ಗ ಹೋಗ್ದ್ವಿ ಗೋರ್ಮೆಂಟ್ ಬಸ್ಗೆ.
ಹೌದಾ.
ಹಾ ಹೋಗಿ ಅಲ್ಲಿಂದ ಅದ್ಯಾವ್ ಊರಿಗೋ ಹೋದ್ವಿ ಅಲ್ಲಿಂದ ಫುಲ್ಲ ರಷ ಇತ್ತು ನಾವ ಹೋದಾಗ.
ಹ್ಮ
ಹ ನೀವ ಹೋದಾಗ.
ಹ್ಮ
ನೀವ ಹೋದಾಗ.
ನಾವ್ ಹೋದಾಗಂತ್ರು ಫುಲ್ ರಶ್ ಇತ್ ನೋಡ್ರ ಕಾಲಿಡಾಕ್ ಜಾಗ ಇರ್ಲಿಲ್ಲ ಅಷ್ಟು ಜರಶ್ ಆ ಮಕ್ಕಳನ್ನ ಕರ್ಕೊಂಡ್ ಹೊರಗೆ ಜವಳ ತಗಸ್ಕಂಡ ಒಳಗ ಅಷ್ಟೇ ದುಡ್ಡು ಕೊಟ್ಟು ಒಬ್ರಿಗೆ ಇನ್ನೂರ ರೂಪಾಯಿ ಅಂದ್ ರಿ
ಹ ಹ ಹ್ಮ
ಇನ್ನೂರ ರೂಪ್ ಪ್ಪಾವ ಹಂಗೆ ನಮ್ಮ್ ಇವ್ರಿಬ್ರು ನಮ್ಮ್ ಮನೆಯವ್ರನ ಮತ್ತೆ ನಮ್ಮ ಮತ್ತ ತಂಗಿ ಗಂಡನ ಇಬ್ಬರುನೂ ಕಳಸಿದುವ್ರಿ. ಒಳಗ ಅದೇ ಉಡೆಕ್ಕಿ ಸಾಮಾನ ಕೊಟ್ಟ ಎಡಿ ಕೊಟ್ಟ ಕಳಿಸಿದ್ವಿರಿ ಒಳಗ.
ಹ್ಮ್
ಕಳಿಸಿ ಆಮೇಲ್ ಮತ್ತ ಅವ್ರ ಹ್ಮ್ ಇಲ್ಲರೀ ಮನೆಯ ಇಲ್ಲಿದ್ದ ಮನೆಯಲ್ಲಿದ್ದ ಅಡ್ಗೆ ಮಾಡ ಇಲ್ಲ ಮನೆಲಿದ್ದ ಅಡಗೆ ಮಾಡ್ಕೊಂಡ ಬಂದಿದ್ದ ರಿ ಬೆಳಿಗ್ಗೆ ಮೂ ನಾ ಮ ಇದು ಐದ್ ಮೂರ ಗಂಟೆಕ್ಕ್ ಎದ್ದ ಎದ್ದು
ಹ ಹ ಸೊಪ್ಪ ಅವಾಜ ಬರಾತೇತ್ರಿ. ಅಲೋ.
ಹಾ ಹೇಳಮ್ಮ.
ಅದೇ ಬೆಳಿಗ್ಗೆ ಬೆಳಗಿನ ಜಾವ ಮೂರ್ ಗಂಟೆಕ್ಕ ಎದ್ದು ಬೆಳಗ್ ಹಾಕಿ ಕರ್ ಕರ್ಗಡಬ ಅಂದ್ರೆ ಇಷ್ಟ ಅಲ್ಲಾ ಎಲ್ಲಾ ಮ್ಮಗ್.
ಹ ಹಾ
ಕರ್ಗಡಬ ಮಾಡ್ಕ್ಯಂಡು ಅನ್ನ ಹ್ಮ್ ಅನ್ನಾ ಸಾಂಬಾರು ಚಪಾತಿ ರೊಟ್ಟಿ ಮತ್ತೆ ಎಲ್ಲಾ ರೆಡಿ ಮಾಡ್ಕ್ಯಂಡಿದ್ದರಿ ಶೇಂಗಾ ಚಟ್ನಿ ಹ ಪುಡಿಗೋಲ್ನಾ ಎಲ್ಲ ರೆಡಿ ಮಾಡಿ ಇಟ್ಕಂದಿದ್ವಿ ಸಹ ರಾತ್ರಿನೇ
ಹ್ಮ
ಮತ್ತೆ ನಮ್ಮಮ್ಮ ಒಂದ ಇಸ್ ಕಡಕ್ ರೊಟ್ಟಿ ಮಾಡ್ಕ್ಯಂಬ ಬಂದದ್ರು ಕರ್ಚಿಕಾಯಿ ತಗೊಬಂದಿದ್ರು.
ಹ್ಮ ಚೆನ್ನಾಗ್ಬಿಡ.
ಹ್ಮ್ ಬದ್ನೇಕಾಯಿ ಪಲ್ಯ ಮತ್ತೆ ಹೆಸರಕಾಳ ಪಲ್ಯ.
ಎಲ್ಲಾ ನೀಗ ನನಗ್ ಬಾಯಾಗ್ ನೀರ್ ಬರ್ತವ ನೀನ್ ಹೇಳಿದ್ರೆ.
ಬರ್ರಿ ಮಾಡ್ಕೊಡಣ.
ಹಾ ಕಟಕ ರೊಟ್ಟಿ ಬದನಕಾಯಿ ಪುಡಿ ಅಂತ ಇದ್ರೆ ಸುಮ್ನೆ ಜಳ ಜಳ ಜಳ ನೀರ್ ಬರ್ತಾವ.
ಏನ್ ಬದನೆಕಾಯಿ ಪಲ್ಯ ರೊಟ್ಟಿ ಪುಡಿ.
ಹೂ ಇಷ್ಟ ನನ್ಗೆ.
ಹ್ಮ್ ಹ್ಮ್ ಹ್ಮ್ ಮಾಡನ್ ಬರ್ರಿ ಏನ್ ದೊಡ್ಡದು ಮಾಡಿಕೊಡ್ತನ್ ಬರ್ರಿ. ನಾ ಮನಿಗ್ ಬರ್ರಿ.
ರೊಟ್ಟಿ ಮಿಶನ್ ಇಟ್ಟ ರೊಟ್ಟಿ ಮಾಡದು ಮಿಶನ್ ಇಟ್ಟಾಳ. ನಮ್ಮತ್ತಗೆ ಮಾಡ್ತಾಳ ಡೈಲಿ ಎಷ್ಟು ಖರ್ಚಾಗ ಆಗ್ತದವ್ ಹೊಟ್ಟಿ
ಹ್ಮ್ ಹ್ಮ್ ಹ್ಮ
ಹ್ಮ್ ಆ ಕಡಕ ರೊಟ್ಟಿ ತಿಂತೀವಿ ನಾವು ಯಾಗನ ಅದನ್ನ ಮತ್ತೆ ಮತ್ತೆ ಒಗ್ಗಾಕೊಂಡ್ಸಂತೀವಿರ ಸ್ವಲ್ಪ ನೀನ್ನಾಗ ಆಕ್ ತಗ್ದದು
ಹ ಹಾ ಉಪ್ಪಿಟ್ಟು ಉಪ್ಪಿಟ್ಟ ತರ ಮಾಡ ಅವ್ಳ ಎಲ್ಲಾ ಅವ್ಲ ಕಿ ಹ್ಮ್ ಹ್ಮ್ ಚೆನ್ನಾಗಿರ್ತತಿರಾ ಅದು
ಹ
ನಮಗ್ ಬೆಳಿಗ್ಗೆ ಆಗ್ಲಿ ಸಾಯಂಕಾಲ ಆಗ್ರ ರೊಟ್ಟಿ ಬೇಕಕ್ ನೋಡ್ರಿ
ಹೌದೇನಾ ತಳ್ಳಗ ಇಡ್ತರಂಗದ ನೀವು
ನಾವ್ ಬಿಸಿ ಬಿಸ ಹಂಗ ಮಾಡ್ಬೇಕು ಕೊಡ್ಬೇಕು ಅವ್ರಿಗೆ
ಅಲ್ಲಾ ತಳಗದಿರ ಹಂಗದ ನೀವ್
ಏ ನಾನ್ ನೋಡಿದ್ರೆ ಏನಂತೀರ ನೀವು
ಆ
ಏ ಇನ್ನು ಈ ಮದ್ವೆನ ಆಗೈತಿಲ್ರಿ ನಿಮಗೆ ಏ ಅಂತ ಕೇಳ್ತರಿ ತೆಳ್ಳ ಗ್ರೀನ್ನ
ಹ ಹಸ
ಹ್ಮ ತೆಳ್ಳಗದೇನ್ರಿ ಬರೀ ಎಷ್ಟು ನಲ್ವತ್ತೊಂದ್ ಕೆಜಿ ಇದೇನ್ರಿ ಹ್ಮ್
ಅಯ್ಯೋ ಈಗ ನನ್ ಡಬಾಲ ಇದ್ದೀನಂಗಾದ್ರೆ ಹಾ ಬೇಸ ಬಿಡ್ರಿ ಹಲೋ ಹಲೋ ಹಲೋ ಹಲೋ ಹ
ಹ್ಮ
ಹಲೋ ಹಲೋ ಏನು ಕಳ್ಸ ಹಾ ಕೇಸತಿ ಇವಾಗ
ಹ್ಮ ಅದೇ ನೋ ನನ್ ನೋಡಿ ಅಂತಿರರಿ ಏ ನೀ ಯ್ ಏನ್ ನೀವು ಇಷ್ಟೆಳಗದ್ರಿ ಅಂತ ಕೇಳ್ತೀರಿ ನನ್ನ
ಮಕ್ಕಳು ದೊಡ್ಡವಾ
ಮಕ್ಕಳು ಅಲ್ಲೇ ಹನ್ನೆರಡು ವರ್ಷತದನ್ರಿ
ಹಾ
ಹ್ಮ್
ಒಬ್ಬನ್ ಮಗ ಒಬ್ಬನ್ಣ
ಇಬ್ರು ಇಬ್ ಅದಾರ ಇಬ್ಬರು ಗಡ ಮಕ್ಳದ
ನನಗೆ ಒಂದ ಎಣ್ಣು ಒಂದು ಕಂಡು
ಹೌದಾ
ನಿಮ್ ತಂಗಿ ತರ ಒಂದ್ ಎಣ್ಣೊಂದ ಗಂಡ ಅಡಕ್ ಏನಾಗಾಗಿತ್ ನೀವವು
ನೋಡ್ರಿ ಇಲ್ರಿ ಹಂಗೆ ಅ ದೇವ್ರು ಏನ್ ಮಾಡ ಏನ್ ಮಾಡ್ಬಬೇಕಕ್ ಅದ್ ಮಾಡ್ತಿರ್ತನ್ರಿ
ಹೌದೌದು ಯಾರಿಗ್ ಗಂಡ್ಮಕ್ಳ ಕೊಡ್ಬೇಕು ಯಾರ್ ಗಣ್ಮಕ್ಳ ಕೊಡ್ಬೇಕು ಹೆಣ್ಣು ಉಟ್ಬೇಕಂದ್ರೆ ಇನ್ ಜನದ್ದು ಏನನ ಪುಣ್ಯ ಮಾಡಿರ್ಬೇಕಂತೆ ಹೆಣ್ಣು ಉಟ್ಬೇಕಂತೆ ಹೋಗಲ್ ಜ ಹ್ಮ ಓದ್ ಜನದಾಗ ಪುಣ್ಯ ಮಾಡಿದ್ರೆ ನೋಡ್ ಬಿಡ್ತತ ಅಂತ ಇಲ್ಲಿದ್ರೆ ಊದಿಲ್ಲಂತೆ
ಹ್ಮ್ ಬರ ಸೋಸನ್ ಮಗಳ ತರ ನೋಡ್ಕೊಬಿಟ್ರ ಆತ್ರಿ ಮತ್ತೆ
ಅಷ್ಟೇ ಮತ್ತೆ ಅವ್ರನ್ನ ಬೇಸ್ ನೋಡ್ಕೊಂಡ್ರ ಆಗತ್ ಹ್ಮ ಚೆನ್ನಾಗಿ್ ನೋಡ್ಕೊಂಡ್ರ ಆಗತ್ತ ಮ ಅವ್ರೇ ಹೆಣ್ಮಕ್ಳ ತರ ಇರ್ತಾರೆ
ಏನಾರಪ್ಪ ಅಂತ ಅವ್ರೆ ನಮ್ಮ್ ನೋಡಿಕ
ಹಾ ಹ ಹೌದು
ಹ್ಮ್ ಮತ್ತೆ ಟಿಯಲ ಎತ್ತಟ್ಟವಿ ನಾವವು ಮಲಗ್ತೇವ್ರೀ ಹತ್ ಹತ್ತುವರೆಗೆಲ್ಲಾ ಮಲಗ್ತೀವಿ
ಸೇಮ್ ಅದೇ ಟೈಮೇ ನಮ್ದ ಕೂಡ ಹತ್ತುವರೆ ಹನ್ನೊಂದು ಮತ್ತೆ ಬೆಳಿಗ್ಗೆದ್ದಳದ
ಬೆಳಗ್ಗೆ ಐ ಐದುವರೆಗೆ ಎದ್ದಾರ ತಿನ್
ನಾನ್ ಐದ್ಕ ಎದ್ದ ಹಳ್ತೀನಿ ನನ್ ಮಗ ಟ್ಯೂಷನ್ಗೆ ಹೋಗ್ತಾನ
ಹಾ ಹಾ
ದು ಐದುುವರೆಗೆ
ನಾನು ಎದಕ್ಕಂದ್ರ ಇ ಅಲ್ಲಿ ತೋಣಗಲ್ಲಗ ಇದ್ರಿ ತೋಣ್ಗಲ್ಲಗ ಇದ್ದಾಗ ಹ ಆರೂವರೆಗೆ ಎದಳತಿದ್ದೆ
ಹಾ
ನಮ್ಮ್ನೆಯವ್ರು ಇಲ್ಲಿದ್ದ ತೋರಣಗಲ್ಗ್ ಡ್ಯೂಟಿ ಹೋಗ್ಬೇಕಲ್ಲಾ ಐದುವರೆಗೆ ಎದ್ದಳತನ್ರಿ
ಹ್ಮ್ ಹ್ಮ್ ಹೌದಡ
ಹ್ಮ್ ಆಯ್ತರಿ ಮತ್ರಿ ವಾಕಿಂಗ್ ಮುಗಿತಾ ಏನ ಹೆಂಗ್ರೀ
ಇನ್ನಣ
ಇನ್ನೇನಲ್ ನೋಡ್ರಿ ಅದೇ ಊಟ ಮಾಡಿದ್ದೆಲ್ಲ ಎತ್ತಿಟ್ಟು
ಯತಯ ಹ್ಮ್ ಆಯ್ತಲ್ರಿ ಮತ್ತೆ ಇರ್ಲ್ಲಾ
ಹ್ಮ್ ಸರಿ ತಗಾರಿರಿ ಮತ್ತೆ ಹಸತ್
ಹಾ